ಕ
ಹಾ ಕಮಿಸ್ತರ ನಿಂದು
ಹಾ ಕೇಳಿಸಿದ್ದೇನ್ರಿ
ಏನ್ ಮಾಡ್ತಿದ್ರಿ
ನಮಗೂ ಏನಿಲ್ಲ ನೋಡಿ ಫೋನ್ ನೋಡ್ತಾ ಕುಂತಿದ್ವಿ
ಹೌದಾ ಊಟ ಆಯ್ತಾ ನಾನು ಅಷ್ಟೇ ಫೋನ್ ನಡ್ಕೊಂಡು ಸುಮ್ಮನೆ ಕುಲ್ತಿದ್ದೆ ನಂಗ ಆಯ್ತು ಸರಿ ಏನ್ ಮಾಡಿದ್ರಿ ಊಟ
ನಮದು ಊಟ ಇಲ್ಲೇ ರೊಟ್ಟಿ ಮತ್ತೆ ಪಲ್ಯ ಮಾಡಿದ್ವಿ
ಓ ಹೌದಾ ಓ ನಿಮ್ ಕಡೆ
ಕಡೆ ಜಗ್ಗಿ ತಿಂತೀವಿ
ಆತರ ಹಾ ಇರುತ್ತೆ ಅದು ಕಡೆ ಅದೆಲ್ಲ ಸ್ವಲ್ಪ ಕಮ್ಮಿ ಇಲ್ಲ ಎಲ್ಲ ಚಪಾತಿ ಅದು ಇ ಜಾಸ್ತಿ ಮಾಡ್ತಾರೆ
ಹ್ಮ ಹ್ಮ್ ಹ್ಮ
ಹಂಗಾಗಿ
ಹ್ಮ್
ನೀ ಜಾಸ್ತಿ ಇಷ್ಟನಾ ರೋಟಿ ಎಲ್ಲ
ಹಾ ನಮಗ್ ರೋಟಿ ಅಂದ್ರೆ ಬಾಳ ಇಷ್ಟ
ಹೌದಾ ಹ್ಮ ಮತ್ತೆ ನಮ್ ಕಡೆ ಎಲ್ಲ ಮಾಡಲ್ಲ ನಂಗಷ್ಟು ಅ ಅ ನಂಗು ಇಷ್ಟ ಆಗುತ್ತೆ ಎಲ್ಲರೂ ಹಂಗಂಗ ಸಕ್ಕ್ರೆ ತಿಂತೀನಿ
ಹಾ
ಆಯ್ತರಾ
ಹ್ಮ ಹ್ಮ ಹಾ
ನಿಮ್ಮ್ ಮನೇಲಿ ದಿನಾ ಮಾಡ್ತಾರಾ
ಹಾ ನಮ್ಮ್ ಮನೆಯಲ್ಲಿ ದಿನ ಮಾಡ್ತಾರೆ
ಹ್ಮ್ ಚೆನ್ನಾಗಿ ಆದಾದ್ರೆ ನ ದಿನ ತಿನ್ಬೋದು
ಹ್ಮ
ಅಲ್ವಾ
ಹೌದು ಕಂಡ್ರಿ
ಹ್ಮ್ ಮತ್ತೆ
ಹ್ಮ್
ಮತ್ತೆ
ಹೇಳ್ಬೇಕನ್ರಿ ನೀವೇ
ಹಏಳ್ಬೇಕು ನೋಡ್ರಿ ನೀವೇ
ಹ
ಹೇಳ್ಬೇಕು ನೋಡಿ ನೀವು
ಹ್ಮ ಹಾ
ಮತ್ತೆ ಇದೇನಂತಾರೆ ಆ ನೀ ನೀವು ನೀವುಲ್ಲಿ ಇರ್ತೀರಾ ಹಳ್ಳಿಯಲ್ಲಿರ್ತೀರಾ ಪಟ್ಟಣದಲ್ಲಿ ಇರ್ತೀರಾ
ನವು ನೋಡ್ರಿ ಹಳ್ಳಿಯಿಯಲ್ಲಿರ್ತೀವಿ
ಹೌದಾ ಒಂತರ ಹಳ್ಳಿ ಜೀವನ ಚೆನ್ನಾಗಿರು ಅಲ್ಲ
ಹಾ ಹಳ್ಳಿ ಲೈಫ್ ಅಂದ್ರೆ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಅಂದ್ರೆ
ಅದೇ ನಾನು ಅದೇ ಅಂತನಿ
ಹ್ಮ್
ನಂಗು ಇಷ್ಟ ಆದ್ರೆ ಇವಾಗ ನಮ್ಗೆ ಶಾಲೆ ಕಾಲೇಜಿಂದ ಸಿಟಿ ಬರ್ಬೇಕಾಗುತ್ತೆ ಹಂಗಾಗಿ ಸಿಟಿಲ್ಲಿದ್ದೀನಿ ಇವಾಗ ಅದೇ ಹಳ್ಳಿ ಒಂಥರ ಚೆನ್ನಾಗಿರುತ್ತೆ ಊಟ ಆಯ್ತಾ ನಿಮ್ದು
ಅಂದಿನ ಎಲ್ಲ ಕಂಡ್ರಿ ಇನ್ನು ಮಾಡ್ಬೇಕ ಮಾಡಿಡಿದ್ದೀನಂತ
ಓ ಹೌದಾ ಮಾಡಿದ್ದೀರಾ
ಹಾ
ಹ್ಮ ಹ್ಮ್ ಮತ್ತೆ ನೀವು ಅಹ ನಿಮ್ಗೆ ಹಳ್ಳಿ ಜೀಗ್ನ ಜಾಸ್ತಿ ಇಷ್ಟ ಆಗುತ್ತೆ ಸಿಟಿ ಜಿಗ್ನ ಜಾಸ್ತಿ ಇಷ್ಟ ಆಗುತ್ತೆ
ಹಳ್ಳಿ ಜೀವನ ಅಂದ್ರನೆ ಸ್ವಲ್ಪ ಚೆನ್ನಾಗಿರುತ್ತೆ
ಹಂತೀರಾ ಸಿಟಿಗನ್ನ ಹಳ್ಳಿನೇ ಚ ಇರುತ್ತಂತೀರಾ
ಹ್ಮ ಹಳ್ಳೇನೇ ಚೆನ್ನಾಗಿರುತ್ತೆ
ಹ ಸರಿ ಮತ್ತೆ
ತಿನ್ ಹೇಳ್ಬೇಕು ನೋಡ್ಕನ್ ನಿಮ್ಗೆ ಯಾವ್ದ್ ಇಷ್ಟ ಆಗುತ್ತೆ
ನಮ್ಗೆ ಹೆಂಗೆ ಅಂದ್ರೆ ಹಳ್ಳಿನೇ ಎಷ್ಟ ಆಗುತ್ತೆ ಯಾಕಂದ್ರೆ ಹಳ್ಳಿಯಲ್ಲಿರೋ ವಾತಾವರ್ರಣ ಆಗ್ಲಿ ಮನುಷ್ಯರ ಆಗ್ಲಿ ಅವ್ರ ಸ್ವಭಾವ ಆಗ್ಲಿ ಎಷ್ಟ್ ಚೆನ್ನಾಗಿರುತ್ತೆ ಎಷ್ಟ್ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಆಹ ಸಿಟಿಯಲ್ಲಿ ಹೆಂಗೆ ಅಂದ್ರೆ ಅ ಅಕ್ಕ ಪಕ್ಕ ಏನ್ ಆಗ್ತಿದೆ ಅಂತಾನೂ ಯಾರಿಗ್ ಗೊತ್ತಿರಲ್ಲ ಇವ್ರದೇಏನಿದೆ ಇವರು ಅಷ್ಟು ನೋಡ್ಕೊಂತಾರೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಯಾರನುೂ ಮಾತಾಡಲ್ಲ ಏನಿಲ್ಲ ಇವ್ರ ಕೆಲ್ಸ ಇದ್ರೆ ಅಷ್ಟ ಒಬ್ಬರು ಒಬ್ಬ್ರನ್ನ ನೋಡ್ತಾರೆ ಮಾತಾಡ್ತಾರೆ ಕೇಳ್ತಾರೆ ಇಲ್ಲ ಅಂದ್ರೆ ಇವ್ರ ಪಾಡಿಗೆಯವರು ಅವ್ರ ಪಾಡಿಗೆವರು ಆತರ ಇರ್ತಾರೆ ಅಲ್ಲಿ ಅಲ್ಲಿ ಈ ತರ ಇಲ್ಲ ಅಲ್ಲ
ಹೌದಕೊಂಡ್ರಿ
ಹಂಗಾಗಿ ನಂಗ ಹಳ್ಳಿನೇ ಇಷ್ಟ ಆಗುತ್ತೆ ಜಾಸ್ತಿ ಅಂತಂದ ಯಾಕೆ ನಿದ್ದೆ ಬರ್ತಿದೆ ನಾ ನಿಮ್ಗೆ
ಅವಾಗ ಏನು ನಿತ್ಯ ಬರ್ತಲ್ಲ ಕಣ್ರಿ
ಯಾಗ ಸ್ವಲ್ಪ ಧ್ವನಿ ಕೇಳ್ತಿದ್ರೆ ಆತರ ಅನ್ನಷ್ಟು ಹಂಗಾಗಿ ಕೇಳಿದೆ ಅಷ್ಟೆ
ಇಲ್ಲ ಕಂಡ್ರೆ ಸ್ವಲ್ಪ ಸುಸ್ತಾಗಿದೆ ನಮ್ಗೆ
ಹ್ಮ ಹೌದಾ ಯಾಕೆ ಕೆಲ್ಸಕ್ ಹೋಗ್ತೀರಾ ನೀವೇನಾದ್ರೂ
ಆ
ನೀವೆನ ಕೆಲ್ಸಕ್ ಹೋಗ್ತೀರಾ
ತಾಯ ಇಲ್ಲ ಕಣ್ರಿ
ಮಪ ಶುಸ್ತು ಅಂತಿದ್ರಲ್ಲ ಅದಕ್ಕೆ ಕೆಲ್ಸಕ್ ಹೋಗ್ತರೇನೋ ಅನ್ಕೊಂಡಿದ್ದೆ
ಹ ಹಾ ಹಾ
ಕೆಲ್ಸಕ್ ಹೋಗ್ತರ ಸುಸ್ತಿದೆ ಅನ್ತಿದರು ಆದ್ರೆ ನಾನ್ ಅನ್ಕೊಂಡ ಕೇಳಿದೆ
ಇಲ್ಲ ಇಲ್ಲ ಕನ್ಿ ಸ್ವಲ್ಪ ಲೇಟ್ ಆಗಿದೆಲ್ಲ ಮಂಕೊಳ್ಳೋದಕ್ಕೆ
ಓ ದಿನ ಬೇಗ ಮಳಗ್ ಬಿಡ್ತೀರಾ
ಹಕೊಂಡ್ರಿ ಏನಿಲ್ಲಾ ಅಂದ್ರೆ ಒಂದು ಹನ್ನೊಂದ್ ಹನ್ನೊಂದವರೆಗೆ ಮ್ಕೊ್ಬಿಡ್ತಿವಿ
ಹ್ಮ ಒಳ್ಳೇದು ಲಕ್ಷಣ ಇದೆಲ್ಲ ಇನ್ನುೂ ಬೇಗ ಮಲ ಬು ಒಂಬತ್ ಗಂಟೆ ಒಂಬತ್ತುವರೆಗೆ ಅವಾಗೆ ಮಳ್ಳಗ್ ಬಿಡ್ಬೇಕು
ಹಾಗಂಗಾದ್ರೆ ನೀವ ಎಷ್ಟಕ್ಕ ಮಾಡಕೊತೀರಾ
ನಾನ್ ಬೇಗ ಮಪೆ ಒಂದೊಂದ್ಸಲ ಅಹ ಹಂಗೆ ಲೇಟ್ ಆಗ್ಬಿಡುತ್ತೆ ಆದೇ ಬೇಗ ಮುಂಾಗೆ ಒಳ್ಳೇದು ನಾನನ್ ಕೇಳಿದೆ
ಇವತ್ತ ಏನ್ ಮತ್ತೆ ಎಷ್ಟರ್ ತಾನ ಹೆಚ್ಚಿ ಇದು
ಆಹ ಅಹ ಸ್ವಲ್ಪ ಸಂಧೆ ಮಲಗ್ಬಿಟ್ಟಿದ್ದೆ ಯ ಹಂಗ. ನಜೆ ಕರೆಕ್ಟ್ ಆಗಿ ಬಂದಿಲ್ಲ ಇನ್ನು ಮಲಗ್ಬೇಕು ನಾನು ಇವಾಗ ಇನ್ನೊಂದ್ ಹತ್ತದನೇ ನಿಮಿಷದಲ್ಲಿ ಮಲಗ್ತೀನಿ ಆತ ಹ್ಮ್ ಮತ್ತೆ ಮನೇಲಿ ಅಪ್ಪ ಅಮ್ಮ ಎಲ್ಲಾ ಹೆಂಗಿದ್ದಾರೆ
ಎಲ್ಲ ಚೆನ್ನಾಗಿದಿದ್ದಾರೆ
ಚಳಿ ಗರಾಮ
ನಿಮ ಮನಲ್ಲ ಹಗಿದ್ದ
ಚೆನ್ನಾಗಿದ್ದ ನೋಡಿ ನೀವೆ ಎಲ್ಲಿಯ ಇವಾಗ ಹಳ್ಳಿಯಲ್ಲಿರದಲ್ಲ
ಹಳ್ಳಿಯಲ್ಲೇ ಇರೋದು
ಹೆಂಗಿದೆ ಹಳ್ಳಿಯಲ್ಲಿ ಎಲ್ಲ ಜನ ಮತ್ತೆ ಹೆಂಗಿದೆ ವಾತಾವರಣ ಎಲ್ಲ ಹಬ್ಬ ಏನಾದ್ರು ಇದೆನಾ ಇವಾಗ
ಹಾ
ಇವಾಗ ಏನಾದ್ರು ಹಬ್ಬ ಆತರ ಏನಾದ್ರು ಇದಾವ
ಹಾ ಇದೇ ಹಕನ್್ರಿ ಮರಮ್ಮ ಹಬ್ಬ ಇದೆ
ಓ ಹೌದಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಇದೆ ಅಲ್ಲಾ
ಹಾ
ಚೆನ್ನಾಗ್ ಮಾಡ್ತಿರ್ಬೇಕು ಹಂಗಾದ್ರೆ ಮೋರಮ ಅಂದ್ರೆ
ಹಾ
ನಮ್ ಊರಲ್ಲೇ ಮಾಡ್ತಾರ ಕನ್್ರಿ ಅಷ್ಟೇ ಜೆ
ಚಾ ಮಾಡ್ತಾರಾ
ಹ್ಮ್ ನಿಮ್ಮೂರ ಯಾರು ಮಾಡ್ತಾರ
ಹ ಮಾಡ್ತಾರೆ ಆದ್ರೆ ನಮ್ಗೆ ಹೋಗಕ್ಕೆೆಲ್ಲ ಆಗಲ್ಲ ಈ ಇದು ಶಾಲೆಯಿಂದ ರಜಾ ಎಲ್ಲ ಸಿಗಲ್ಲ ಎಲ್ಲೂ ಹೋಗಕ್ ಆಗಲ್ಲ ಬಿಡಕ್ ಆಗಲ್ಲ ಆತರ ಇದೆ
ಹ್ಮ
ಹ್ಮ ಹ್ಮ್ ನಿಮ್ ೂಡಲ್ಲಿಏನು ಅಷ್ಟ್ ಚೆನ್ನಾಗೆಲ್ಲ ಜೋರಾಗಿ ಮಾಡ್ತಾರ ಹಬ್ಬಾ ಎಲ್ಲಾ
ಹ್ಮ್್ಮ ಚೆನ್ನಾಗ್ ಮಾಡ್ತವಿ
ರಾತ್ರಿ ಎಲ್ಲಾ ಮಾಡ್ತಾರ ಅಬ್ಬಾ
ಹ್ಮ್ ರಾತ್ರಿ ಎಲ್ಲ ಮಾಡ್ತಾರೆ ಕಂಡ್ರೆ ಆಗ್ಲಿ ನಂಗೆ ಸ್ವಲ್ಪ ಹೋಗಕ್ ಇಷ್ಟ ಇಲ್ಲ ಹಾ ಹೋಗ್ತೇವ ಕಂಡ್ರೆ ಆಗ್ಲಿ ಬೆಳಗ ತನ ಇರಂಗ ಇಲ್ಲ ಕಣ್ರೆ ಅಲ್ಲಿ ಬಂದ್ ಬಂದ್ಬಿಡ್ತೀವಿ ಜಲ್ದಿ
ಯಾಕ ಆತಾರ
ಯಾಕದಲ್ಲ ಅಂದ್ರೆ ಬೆಳಗ್ತನ ಇರೋಕೆ ಆಗದ ಇಲ್ಲಾಕಂಡ್ರೆ ನಿದ್ದೆ ಬಂದಬ ಬಿಡೆ ತ್ತ
ಒಂದ ಅ ಅಬಾ ಅಗಲ್ಲ ಅದಕ್ಕೆ ಕೇಳೇಳಿದೆ
ಹಾ ಇಡ್ತಿವ್ಕೊಂಡ್ರಿ ಆಗ್ಲೇ ಅಷ್ಟೊ ತಿರಂಗಿಲ್ಲ ಮನೇಲಿ ಇರೋ ಗುಡೋದಿಲ್ಲ
ಓ ಮನೇಲಿ ಬೈತಾರೆ ಅಂತ ನಾ
ಹಾ
ಹ್ಮ್ ಹ್ಮ್ ಮನೇಲ್ ಬೈದಿಲ್ಲ ಅಂದ್ರೆ ಇದಬಿಡ್ ಇದಿದ್ರಾ
ಅಷ್ಟತ್ತುೂ ಇಡ್ತಿದ್ದಿಲ್ಲ ಅಲ್ಲ ಏನ್ ಹೇಳ್ತಾ ಹೇಳ್ರಿ ಇರೋದಿಕ್ಕೆ
ಅಂದ್ರೆ ಹಬ್ಬ ಎಲ್ಲಾ ಜೋರಾಗಿ ಮಾಡ್ತಾರೆ ಅಲ್ಲಾ ರಾತ್ರಿ ಎಲ್ಲಾ ಆ ಕುಣಿತ ವಣಿತದೆಲ್ಲ ಚೆನ್ನಾಗಿರುತ್ತಲ್ಲ ಹಂಗ ಕೇಳ್ತರಿ ನಿಂಗೆ ಗೊತ್ತಿರ್ಬೇಕು ನೀವೇ ಹಳ್ಳಿ ಹಳ್ಳಿ ಇರ್ತೀರಾ ಏನೇನಾಗುತ್ತಂತ
ನೀವು ಪಟ್ಟಣದಲ್ಲಿ ಇರ್ತೀರಾ
ಇವಾಗ ಪಟ್ಟಣದೆಲ್ಲ ಇದೀವಿ
ಮರಾಮ ಅಂದ್ರೆ ಜ್ಞಾಪಕ ಬರೋದಂದ್ರೆೆ ಗಲ್ಲ
ಓ ಚೆನ್ನಾಗ್ ಮಾಡ್ತಾರಾ
ಅಂದ್ರೆ ಅಲ್ಲಿಸ ಚರುವಾಸ ಆಗಿರೋದು
ಪ್ಪ ಆತರನ ಹಾ ಹೋಗಿದ್ದೀರಾ ಅಲ್ಲ ಇವಾಗಾದ್ರೂ
ಇಲ್ಲಯ ಅಲ್ಲಿಗೆಯಾ
ಹಾ
ಹೋಗ್ಬೇಕಂತಿದೆ ಹೋಗ್ಬೇಕಂತಿದೆ ನೋಡ್ಬೇಕು
ಹಓ ಅಂದ್ರೆ ಅದೊಂದ ದೊಡ್ಡ ಹಬ್ಬ ತರ ಮಾಡ್ಬಿಡ್ ಮಾಡ್ತಾರ ಆ ಕಡೆ ಎಲ್ಲಾ
ಹಾ ಇಡೀ ಕರ್ನಾಟಕಾಗಲ್ಲ ಗೊತ್ತಿದೆ ಕಣ್ರಿ ನಿಮ್ ಗೊತ್ತಿಲವ
ಹಾ ಕೇಳಿದೀನಿ ಅವರು ಅದಕ್ಕೆ ಕೇಳ್ತಿದೀನಿ
ಹ್ಮ ಹಾ ಹಾ
ಹೋಗಿ ಈ ಸಲ ನೋಡ್ಕೊಂಬನ್ನಿ ಹಿಂಗಿರುತ್ತೆ ಏನಿರುತ್ತೆ ಅಂತಂದು
ಹಾ
ಹ ಚೆನ್ನಾಗಿರುತ್ತೆ ಅಂತಿದ್ದೀರಾ ಚೆನ್ನಾಗಿರುತ್ತೆ ಅಂದ್ರೆ ಒಂದ್ಸಲ ಹೋಗ ನೋಡ್ಕೊಬನ್ನಿ ಹೆಂಗಿರುತ್ತೆ ಅಂತ ಮತ್ತೆ ಇವಾಗ ಅದು ಬಿಟ್ರೆ ಮ ಯಾವ್ದ ಹಬ್ಬ ಇರುತ್ತೆ
ಈಗ ಈ ಸದ್ಯಕಂತ್ರು ಯಾವ ಹಬ್ಬಗಳು ಇಲ್ಲ ಕಂಡ್ರಿ ಅಷ್ಟೇನು
ಹ್ಮ್ ಇನ್ನು ಬರುತ್ತಲ್ಲಾ ಇವಾಗ ನಾಗರ ಪಂಚಮಿಯಂದ ಬರುತ್ತೆ ಮತ್ತೆ
ಅಂದ್ ಇ ನಂದ ದೂರ ಇೇೇಕು ಪಜ
ಇಷ್ಟ ಬಂದ್ ನಾನು ಅದೇ ಅದ ಹೇಳ್ತಿದ್ದೀನಿ ಇವೆಲ್ಲ ಬರುತ್ತೆ ಅಂತ
ಹ್ಮ ಹಾ ಹೌದು ಯೌದು ತ
ಸರಿ ಖಂಡಿ ಆಯ್ತು ಹೋಗ್ ಬನ್ನಿ ಮುದ್ಗಲ್ಗೆ ಸರಿನಾ
ಹಾ ಹೋಗ್ಬಾರ್ದೈತ ಅವ್ರಿ.
ಹ್ಮ್ ಸರಿ.
ಸರಿ.